ಹಲೋ ಹೇಳಿ ಕೇಳಿಸ್ತಿದಯಾ
ಹ್ಮ್ ಕೇಳ್ತಾ ಇದ್ದೆ ನಾನ್ ಮಾತಾಡ್ತ
ಹಾ ಕಾಣಿಸತದೆ
ಹ್ಮ್ ಮತ್ತೆ ಏನ್ ಮಾಡ್ತಿದ್ದೀರಾ
ಎನಿ ಲ್ಲಂಗೆ ಸುಮ್ನೆ ಗೊತ್ತಿಲ್ಲ ಆಡ್ಕೊಂಡು ಆಚ ಕಡೆ
ಹಾ ಹೊರಗಡೆ
ಹಾ
ಟಿವಿ ಎಲ್ಲಾ ನೋಡಲ್ವಾ
ನೋಡ್ತೀನಿ ಅಂದ್ರೆ ಮನೇಲಿ ಎಲ್ಲಾ ಧಾರಾವಹಿನಿ ಹಾಕೊಂಡಿರ್ತಾರೆ
ಓ
ಹಾ ಹಂಗ್ ನೋಡೋಕ್ ಆಗಲ್ಲ ಸೀರಿಯಲ್ಸ್ನ
ಹ್ಮ್
ಅದ್ಕೆ ಆಚೆ ಬಂದ್ ಸುಮ್ನೆ ಫೋನ್ ನೋಡ್ಕೊಂಡ್ ತಿರುಗಾಡ
ಅಂದ್ರೆ ನೀ ಟಿವಿ ನೋಡ್ಬೇಕ ಅಂದ್ರೆ ಏನ್ ನೋಡ್ ಏನ್ ಇಷ್ಟಪಟ್ಟ ನೋಡ್ತೀರ ಟಿವಿಯಲ್ಲಿ, ಮೂವೀಸ್? ಲೈಕ್ ಆ ತರ
ಹಾ ಮೂವೀಸ್ ನೋಡ್ತೀನಿ, ಅದ್ ಬಿಟ್ಟು ಸ್ಪೋರ್ಟ್ಸ್ ಇದ್ರೆ ಸ್ಪೋರ್ಟ್ಸ್ ನೋಡ್ತೀನಿ. ಇಲ್ಲ ಅಂದ್ರೆ ಡಿಸ್ಕವರಿ ಚಾನಲ್ ನೋಡ್ತೀನಿ.
ಅಷ್ಟೇ, ಡಿಸ್ಕವರಿ ಚಾನಲ್ ಚೆಂದ ಅಲ್ಲ?
ಹಾ ಡಿಸ್ಕವರಿ ಚಾನಲ್ ಅಂತು ಅಯ್ಯೋ ಅದನ್ ಚಿಕ್ಕುಡುಗನಿಂದಲೂ ನೋಡ್
ನಾವ್ ಚಿಕ್ಕೋರ್ ಇದ್ದಾಗ ಬ ಬರ್ತಿತ್ತು ಕ್ರೇಜ್ ಆನ್ ಆ ತರ ಈವಾಗ ಬರೋದೆೇ ಇಲ್ಲ.
ಈಗ್ಲೂ ಅದರಾಗ್ ಬರೋ ಪ್ರೋಗ್ರಾಮಗಳು ಮಾತ್ರ ನೆಕ್ಸ್ಟ್ ಲೆವೆಲ್ ಇರ್ತವೆ.
ಹಾ ಡಿಸ್ಕ್ ಪೈಸಾನಲ್ಲಿ ಇನ್ ಮೂವೀಸ್ ಅಂದ್ರೆ ಈ ಲೈಕ್ ಯಾವತರ ಮೂವೀಸ್ ಎಲ್ಲ ಇಷ್ಟ ನಿಮಗೆ?
ಮೂವೀಸ್ ಅಂದ್ರೆ ಟೀವಿಲ್ ಎಲ್ಲಾ ಸುಮ್ನೆ ಯಾವುದ್ ಕೊಟ್ಟಿದ್ರು ನೋಡ್ತಾ ಇರ್ತೀನಿ ಚೆನ್ನಾಗಿದ್ರೆ.
ಹಾ.
ಹಾ ಇನ್ ಫೋನಲ್ಲಿ ನೋಡೋದಾದ್ರೆ ರೇಟಿಂಗ್ಸ್ ನೋಡ್ಬುಟ್ ನೋಡ್ತೀನಿ ಅಷ್ಟೇ.
ಓ ರೇಟಿಂಗ್ಸ್ ಫೈ ರೇಟಿಂಗ್ಸ್ ಇದ್ರೆ
ಫೈ ಟೆನ್ನಿಗ್ ಒಂದ್ ಏಟ್ ಟು ಏಟ್ ಪಾಯಿಂಟ್ ಫೈವ್ ಮೇಲೆ ಇದ್ರೆ ನೋಡ್
ಇಲ್ಲಾಂದಿಲ್ಲ
ಇಲ್ಲ ಅಲ್ಲೇ ಅಲ್ಲೇ ರಿವ್ಯೂಸ್ ಕೊಟ್ಟಿರ್ತಾರಲ್ಲ ಚೆನ್ನಾಗಿರಲ್ಲ ಅಂತ.
ಹ್ಮ ಅಕ್ಕ ನೋಡಲ್ಲ
ತರ್ ಹಟ್ರ್ ತೆ.
ಆದ್ರೆ ಅವರಿಗ್ ಇಷ್ಟ ಇರಲ್ಲ, ಚೆನ್ನಾಗಿರಲ್ಲ ಅಂತಾರೆ. ನಮಗ್ ಇಷ್ಟ ಆಗ್ಬಿಟ್ರೆ ಆ ಮೂವಿ.
ಆ ಆದ್ರೂ ಅಷ್ಟು ಕಡಿಮೆ ರೇಟಿಂಗ್ಸ್ ಇದೆ ಅಂದ್ರೆ ಆಲ್ಮೋಸ್ಟ್ ತುಂಬಾ ಜನ ನೋಡೇ ರೇಟಿಂಗ್ಸ್ ಇರುತ್ತೆ.
ಹ್ಮ್
ಹ ಅದ್ಕೆ ನೋಡಕ್
ನೋಡಕ್ ಹೋಗಲ್ಲ. ನಿಂಗ್ ಯಾವ್ ತರ ಮೂವೀಸ್ ಇಷ್ಟ?
ನಮ್ಗೆ ಸಸ್ಪೆನ್ಸ್ ಬಗೆ. ಕ್ರೈಮು ಆ ತರ ಥ್ರಿಲ್ಲರ್ ಆಗಿರಬೇಕು ಮುಂದ ನೋಡಕ್ಕೆ ಹ ಆರ್-ಆರ್ ಮೂವಿಸು.
ಸೈ ಸೈಕಾಗಿರುತ್ತೆ ಹಾ
ಸ್ವಲ್ಪ ಆರ್-ಆರ್
ಫುಲ್ ಆರ್- ಆರ್ ಇರ್ಬೇಕು ಅವಾಗ್ಲೇ ಚೆಂದಾ.
ಫುಲ್ ಆರ್-ಆರ್ ಮೂವೀಸ್ ಎಲ್ಲ ನೋಡಿಲ್ಲ ನೋಡೋದಿಲ್ಲಾ.
ಚೆನ್ನಾಗಿರುತ್ತೆ ಫುಲ್ ಆರ್-ಆರ್ ಇದ್ರೆ ಮತ್ತ ಮತ್ತೆ ಸಸ್ಪೆನ್ಸ್ ಇರ್ಬೇಕು ಜಾಸ್ತಿ.
ಹಾ ಸಸ್ಪೆನ್ಸ್
ಈ ಕೇರಳ ಮೂಯಸ್ ಎಲ್ಲಾ ಚೆನ್ನಾಗಿರುತ್ತೆ. ತಲ್ಲವ ಅವ್ರ್ದು.
ಹ ಕೇರಳ ಮೂವಿಸಸ್. ಏನೋಂತಾರೆಡ್ಡಿ ಫ್ರೆಂಟ್ ಆಗ್ ವೈಬಹುದು ವೈಬೇ ಬೇರೆ. ಯದರದ
ಆಲ್ಲ ಆತರ ಮೂವಿಸ್ ಚೆಂದ. ಸಸ್ಪೆನ್ಸ್ ಇರುತ್ತೆ. ಪೈಟಿಂಗ್ ಇರಲ್ಲ.
ಅದ್ದೇನೋ ಒಂಥರ ಚೆನ್ನಾಗಿರುತ್ತ ನೋಡಕೆ.
ಆತರ ಡಿಫ್ರೆಂಟ್ ಚನ್ನಾಗ್ ಆತರ ಇಂಟ್ರೆಸ್ಟ್ ಬರುತ್ತೆ.
ಹಾ
ನಮ್ ಕಡೆ ನಮ ಏನ್ ಆತರ ಮೂವಿಸೆ ನೋಡಲ್ಲ.
ಹಾ ಆ ನಮಗೆ ಇಂಟ್ರೆಸ್ಟ್ ಬರಲ್ಲ.
ಬರೀ ಫೈಟಿಂಗ್ ಅರ್ಗೆಟೆಡ್ ಮಾಡ್ತಾರೆ.
ಹ ಎಲ್ಲಾ ಫಿಲಮಲು ಸೇಮ್ ಸ್ಟೋರಿಸ್.
ಹಾ
ಎಲ್ಲ ಸೇಮ್ ಮಾಡ್ತಾ
ಟಾಕ್ಸಿಕ್ ಬರ್ತಾ ಇದೆ ಟಾಕ್ಸಿಕ್ ಯಾವ್ತರ ಇದೆ ನೋಡ್ಬೇಕು.
ಅಯ್ಯೋ ಅವ್ರ್ ಅಲ್ಲಿ ಎರಡ್ ಸಾರಿ ಪೋಸ್ಟ್ ಪೋನ್ ಮಾಡಿದ್ರು.
ದಾ
ಹಾ ಅದೇ ಮತ್ತೆ ಪೋಸ್ಟ್ಪೋನ್ ಐತಿ ಏನೋ ಫುಲ್ ವರ್ಲ್ಡ್ ವೈಡ್ ಅಂತೆ. ಇಂಟರ್ನ್ಯಾಷನಲ್ ಲೆವೆಲ್.
ಆ
ಏನ್ ಮಾಡ್ತೀರಾ.
ಯಾವಾಗ್ ಬಿಡ್ತಾರ ಅಷ್ಟೆ ಅಂದ್ರೆ ಈಗ ಬಿಟ್ಟಾಗ್ಲು ಅಷ್ಟೆ ದುಡ್ಡು ಜಾಸ್ತಿ ಇರುತ್ತೆ.
ಹಾ ಹಾ ಜಾಸ್ತಿ ಇರುತ್ತೆ ಅಲ್ಲ ತುಂಬಾ ಕಾಸ್ಟ್ಲಿ
ಫೈವ್ ಹಂಡ್ರೆಡ್, ಫೋರ್ ಹಂಡ್ರೆಡ್ ಪ್ಲಸ್.
ಹಾ ಹಾ.
ಅದ ಕ್ಕೆ ಅದೆಲ್ಲ ಬಿಟ್ಟು ಕಮ್ಮಿ ಆದಾಗೆ ನೋಡಾಕ್ ಹೋಗ್ಬೇಕು ಅಅಷ್ಟ್ರಲ್ಲಿ
ಹಗ ತೇಟ್ರಗೆ ಎರಡು ದಿನಕ್ಕೆ ಬಿು ಸೂಸೆರೇ.
ಹ ಅವಾಗ ಅದ್ರಲ್ಲೇ ನೋಡ್ಬೋದು.
ಆದ್ರೂ ಥಿಯೇಟ್ರ ಮಲ್ಗಳ ನೋಡಂಗ ಮಜ. ನಗೆ
ಅಲ್ಲ ಅದ್ ಸೌಂಡ್ ಎಫೆಕ್ಟು ಅದು ಚೆನ್ನಾಗಿರುತ್ತೆ .
ಅಲೀ ನೋಡಕ ಒಂದು ತರ ಚೆನ್ನ
ನೀವ ಇವಾಗ ರೀಸೆಂಟ್ ಆಗ ಯಾವ್ ಮೂವಿ ಹೋಗಿದ್ರಿ.
ಈಗ ರೀಸೆಂಟ್ ನಾ ಲಾಸ್ಟ್ ಹೋಗಿದ್ದು ಅಂದ್ರೆ. ಕಾಂತಾರ ಅನ್ಸುತ್ತೆ ... ತ್ತ
ಖನ್ದಾರನ್
ಕಾಂತಾರ ಲವ್ ಮಾಡಕ್ತತ್ರಿ ಹ ಇದಗಿದೆ ಲಾಸ್ಟ್
ಲವ್ ಮ್ಯಾಕ್ಟೇಲ್ ತ್ರೀ ಕಾಂತಾರಾಗ ಹೋಗಿದ್ದೆ ಕಾಂತಾರಾಗ ಅದ್ ಸೌಂಡೇ ನ .. ನೆಕ್ಸ್ಟ್ ಲೆವೆಲ್ ...
ಹ್ಮ ಮೂವಿನ ಸಕ್ಕತಗೈತಿ-ಅದ್ರ ಲಾಸ್ ಏನು ನಾಶಿನಂತು ತುಂಬಾ .. ಹ ಹಾ ಹಾ
ಏನೋ ಏನೋ ತರ ಅವ ಡಿಫ್ರೆಂಟ್ ಅವ್ರ ಸೈಡ್ ಭಾಷೆ ಅವ್ರ ಕಲ್ಚರ ಚೆನ್ನಾಗಿದೆ ಡಿಫ್ರೆಂಟ್ ಆಗಿರುತ್ತೆ ಬಟ್ ಅವ್ರಂತೂ ಸಾಕ ಅವ್ರೇ ಅ ಅಷ್ಟೇ ಅಷ್ಟ್ ಚೆನ್ನ್ ಮಾಡಿದ್ ಬಿಟ್ಟು ತಂಗಿ ದುಡ್ಡು ಚೆನ್ನಾಗಿ ಬಾಚಿದ್ರು ಅವರು
ಹಾ ಹ
ಚೆನ್ನಾಗಿದೆ ಮೂವೀಸ್ ಎಲ್ಲಾ ಅವ್ರ ಹೆಂಡತಿ ಅವ ರಿಷಬ್ ಶೆಟ್ಟಿ ಅವ್ರ ಹೆಂಡತಿ ಮಾಡಿರೋದು ಮ ಅವ್ರ ಮಕ್ಳು
ಹಾ ಹಾ ಹ .. ಹಾ
ಕುಣಿವಸಂತ ಸಕ್ಕಾಗ ಕಾಣ್ತವ್ರ ಅದ್ರಲ್ಲಿ
ಹಾ ..
ಇನ್ನ ಲವ್ ಮಾಕ್‌ಟೇಲ್ ತ್ರೀ ನಾನನ್ ಯೂಟ್ಯೂಬ್ ಅಲ್ಲೇ ನೋಡಿದ್ದೆ ಲವ್ ಮಾಕ್‌ಟೇಲ್ ತ್ರೀ ನಾ ..
ಹಾ ಆ ಮೂವಿ ಸಿಂಪಲಾಗಿದ್ದ್ .. ಚೆನ್ನಾಗಿತ್ತು
ಅಲ್ಲಾ ಅಪ್ಪ ಮಗಳು ಎಮೋಷನಲ್ ... ಅಳು ಬರುತ್ತ ನೋಡ್ತಾ ಇದ್ರೆ
ಹಾ ಚೆನ್ನಾಗ ಐತ್ ಮದ
ಸಿಂಪಲ್ ಸಿಂಪಲ್ ಕ್ಯೂಟ್ ಆಗೈತಿ
ಹಾ ಸ್ಟೋರಿನು ಸಿಂಪಲ್ ಆಗೈತೆ ಫಿಲಮ್ ಅಷ್ಟೇ ಸಿಂಪಲ್ ಚೆನ್ನಾಗೈತಿ
ಹಾ ಹ್ಯಾಪಿ ಎಂಡಿಂಗ್ ಕೊಟ್ಬಿಟ್ರಲ್ಲ ಅದಕ್ಕೆ ..
ಹಾ
ಚೆನ್ನಾಗ್ ಎಂಡಿಂಗ್ ಹೆಂಡಂಗ್ ಚನ್ನಾಗ್ ಮಾಡೋಡವ್ರ ಲವ್ ಮ್ಯಾಕ್ಟೇಲ್
ಆಲ್ಮೋಸ್ಟ್ ಜಾಸ್ತಿ ಫಿಲಮ್ಲ್ಲಿ ಈ ಎಂಡಿಂಗ್ಗೆ ಚೆನ್ನಾಗ್ ಮಾಡಿರಲ್ಲ
ಇದ್ರಲ್ಲಿ ಇದ್ರಲ್ಲಿ ಸ್ಟಾರ್ಟಿಂಗ್ ಅಷ್ಟೇ ಲೋಮಾಕ್ ಹಟಲ್ ಒಂದು ಅವಳು ಬರುತ್ತೆ
ಹ್ಮ ..
ಟೂ ಅಷ್ಟು ಅಷ್ಟ ಇಷ್ಟ ಆಗಲ್ಲ ತ್ರೀನುೂ ಅಷ್ಟೇ ಚೆನ್ನಾಗಿದೆ ಅಳು ಬರುತ್ತೆ ಲೈಕ್ ತರ ಎಮೋಷ್ನಲ್ ಆಗೋತರ ಹ ಇನ್ ನೋಡ್ಬೇಕ ಸದ್ಯಕ್ ಟಾಕ್ಸಿಕ ಇರೋದು
ಹಾ ಟಾಕ್ಸಿಕಾ ..
ನೋಡೋಣ ಏನಗುತ್ತ ಟ್ಯಾಕ್ಸಿ ಇನ್ನ ನಿಮ್ಗೆ ಯಾವ ಯಾರ ಇನ್ನ ನಮ ಕರ್ನಾಟಕದಲ್ಲಿ ಯಾವ ಮೂವಿ ಇಷ್ಟ ಆಗುತ್ತೆ ಕನ್ನಡದಲ್ಲಿ
ಕನ್ನಡದಲ್ಲಿ ನನಗೆ ಈಗ ಸ್ದಿ ಕೆ ಜಿ ಎಫ್ ಇಷ್ಟ ಆಗುತ್ತೆ
ಹ್ಮ ..
ಕೆ ಜಿ ಎಫ್ ಕೆ ಜಿ ಎಫ್ ಮೂವಿ ನಾನು ಒಂದ್ಬ ಬಿಟ್ಟಾಗ
ಹ್ಮ್ ..
ಸ್ವಲ್ಪ ಆದ್ರೂ ಗ್ಲಿಮ್ಸ್ ನೋಡಿದ್ದೆ ...
ಹಾ
ಮೊವಿಧು
ಹಾ ಹಾ ....
ಹಲೋ
ಹಾ ಕೇಳಿಸ್ತು ಹೇಳಿ ಹಲೋ ಕೇೇಳಿಸ್ತಿಲ್ವಾ
ಈ ಕೇಳಸ ಸ್ವಲ್ಪ ಬ್ರೇಕ್ ಆಗಿತ್ತು ಕೇಳಸ್ತಿರ್ಲಿಲ್ಲ
ಹಾ ಇವಾಗ ಕೇಳಿಸತಿದ್ಯಾ ಹಾ ಹೇಳಿ ಹೇಳಿ ಹ ಕೆಜಿ ಎಫ್ ಹೇಳ್ತಿದ್ದೆ
ಅ ಕೆಜಿ ಎಫ್ ಗ್ಲಿಮ್ಸ್ ನೋಡಿದ್ದೆ ಸ್ವಲ್ಪ ಸ್ವಲ್ಪ ಒಂದದು
ಹಾ
ಅದು ಸ್ಟಾರ್ಟಿಂಗ್ ಫುಲ್ ಅಂದ್ರೆ ಮೂವಿಲಿ ಅಷ್ಟು ಕತ್ಲೆ ಕತ್ಲೆ ಎಲ್ಲ ಎಲ್ಲಾ
ಹಾ ಹ ಹಾ
ಯಕೆ ನಾನ್ ನೋಡಕೆ ಇವ್ರಲ್ಲಿ ಇಷ್ಟನೇ ಆಗರ್ಲಿಲ್ಲ .... ಫುಲ್ ಟೂ ಬಿಡೋಡ್ ರಿಲೀಸ್ .. ನೋಡಿರ್ಲಿಲ್ಲ ಒಂದು ನಾನು ನಾಲ್ಕಕ್ ವರ್ಷನು
ಹೌದಾ
ಹ ಟು ಬಿಟ್ಟಾ ಕಸಿನ್ .. ಜೊತೆಟಿರ್ ರೋಗ ನೋಡ್ಕೊಂಡ್ ಬಂದೆ
ಚೆನ್ನಾಗಿತ್ತ ಅನ್ಸ್ತ
ಹಾ ಅಲ್ ನೋಡ್ದಿ ಬಂದ್ ಬೆಳಿಿಕೆ ಒಂದ್ ನೋಡ್ಬಿಟೆ ಅಷ್ಟಿಷ್ಟು ಆಗ್ಬಿಡ್ತು ಹಾ.
ಅದ ಬಿಟ್ರ ವ ಓಲ್ಡ್ ಮೂವೀಸ್.
ವರ್ಲ್ಡ್ ಮೂವೀಸ್ ಆಲ್ಮೋಸ್ಟ್ ದರ್ಶನ್
ಹ.
ಪುನೀತು.
ಹ್ಮ್.
ಸೋ ಇನ್ನ ಗಣೇಶದು ಇನ್ನ ಇಷ್ಟ ಆಯ್ತು.
ಗಣೇಶದು ಗಾಳಿಪಟ ಚೆನ್ನಾಗಿದೆ.
ಹಾ.
ಅದ್ ಎ ಎಷ್ಟ್ ಸಲ ನೋಡಿದ್ರರು ಬೋರ್ ಅನ್ಸಲ ಗಾಳಿಪಟ
ಹಾ ಹಳೆ ಪಿಲ್ಮ್ ಗೋಳ ಎಲ್ಲಾ ಒಂಥರ ಚೆನ್ನಾಗ ಇದಾವೆ.
ಹ್ಮ್ ಸೂರ್ಯವಂಶ ಚಂದ
ಹಾ.
ಅದ .
. ವಿಷ್ಣುವರ್ಧನ್ ಮೂವಿನೂ ಚೆನ್ನಾಗಿದಾವ ಹಳೆವ. ಅವರು ಅಂಬ್ರಿಶ್ ಒಟ್ಟಿಗೆ ಮಾಡಿರೋ ಮೂವಿ. ಚೆನ್ನಾಗಿದಾವ ಇನ್ನ.
ಹಾ ಅಲ್ಲಾ ಸೂಪರ್ ಅವು ಓಲ್ಡ್. ಮೂವಿಸ್ ತರ ಇವಾಗ ಮೂವೀಸೇ ಬರಲ್ಲ.
ಹಹ ಎಲ್ಲ ಸೇಮ್ ಸ್ಟೋರಿಗಳೇ.
ಹ್ಮ ಅಷ್ಟೆ ಅವಾಗೆಲ್ಲ ಎಷ್ಟ ಚೆನ್ನಾಗ ಇಡತಿತ್ತು ಸ್ಟೋರೀಸ್ ಎಲ್ಲ. ಸೂಪರ್ ಆವಾಗ
ಇವಾಗ ಆತರ ಮೂವೀಸ್ ಗಳೇ ಇಲ್ಲ.
ಇವಾಗ ಎಲ್ಲಿ ಎಲ್ಲಾ ಅಹಂ. ಇವಾಗ ಮೂವೀಸ್ ಬರ್ತಿರೋದು. ಕಡಮೆ.
ಹಾ.
ಯಾಕ ಮೂವಿಗಳೇ ಬರ್ತಿಲ್ಲಲ್ವ ಈ ಈ ನಡುವೆ.
ಹ ಎಲ್ ಯಾರುನು ಇಷ್ಟ ಪಡತ್ತ ಇಲ್ಲ ಮೂವಿಸ್ನ ಈಗ.
ಹ್ಮ್ ಲವ್ ಮಾಕ್ಟೇಲ್ ಆದ್ಮೇಲೆ ಹ್ಮ್ ಇವಾಗ ನೋಡಿ ಲವ್ ಮಾಕ್ಟೇಲ್ ಆದ್ಮೇಲೆ. ಇನ್ನು ಟಾಕ್ಸಿಕ ಒಂದೇ ರಿಲೀಸ್ ಅದ ಬಿಟ್ರೆ ಯಾವದು ಆಗಿಲ್ಲ ಅನ್ಸತ್ತೆ.
ಹ್ಮ್ ಅದ ಬಿಟ್ರಾ ಇದು ಕೇ ಡಿ ಆಯ್ತು.
ಹ ಕೆ ಡಿ. ಕೆ ಡಿ ಬಿಟ್ರೆ ಅದೇ ಟಾಕ್ಸಿಕ್.
ಹಾ.
ಧ್ರುವ ಸರ್ಜಾ ಸ್ಟಾರ್ಟಿಂಗ್ ಮಾಡಿದನ್ಲ ತ್ರಿ ಮೂವೀಸ್.
ಏ ಅವು ಅಂತೂ ನೆಕ್ಸ್ಟ್ ಲೆವೆಲ್ ಇದ್ದು.
ಅದ್ದೂರಿ, ಬಹದ್ದೂರು.
ಹ ಭರ್ಜರಿ.
ಭರ್ಜರಿ, ಅದ್ದೂರಿ ಸಕತ್ತಾಗಿತ್ತು.
ಹ್ಮ್ ಅವು ಸ್ಟಾರ್ಟಿಂಗ್ ಮೂವಿ ಅಂತೂ ಸಕತ್ತ ಆಮೇಲ ಬೇರೆ ಮೂವಿಗಳೆಲ್ಲ ಚೆನ್ನಾಗಿಲ್ಲ.
ಅವನ ಬಾಡಿ ಬೇಳಸ್ಕೊಬಿಟ್ಟ ಪೊಗರು ಮೂವಿಲಿ ಎಲ್ಲಾ. ಹಚ್ಚನ ಹ್ಮ ಅದ ಆದಂತ ಅಷ್ಟ ಶೂಟ್ ಆಗಲ್ಲ ಅವನಗೆ. ಇನ್ನ ಯಶನ ಕಿರಾತಕ, ರಾಜಾಹುಲಿ.
ಎಲ್ಲಾರ ಹೀರೋಸ್ ನು ಹಳೆ ಮೂವೀಸ್. ಒಂಥಾರ ಚೆನ್ನಾಗಿದೆ.
ಓ ಸ್ಟಾರ್ಟಿಂಗ್ . ಆಮೇಲೆ ಆಮೇಲೆ ಏನೋ ಈ ನಡುವೆ ಎಲ್ಲ ಒಂದೇ ತರ ಇನ ಸುದೀಪದು ಅಷ್ಟೆ. ಮ್ಯಾಕ್ಸು ಅ ಮಾರ್ಕು ಹ ಎರಡು ಒಂದೇ ತರ ಆಯ್ತು.
ಒನ್ ಡೇ ಒನ್ ಡೇ ಫಿಲಮ್ಸ್ ಅಷ್ಟಷ್ಟೇ ಅವು.
ಹ್ಮ ಇನ್ನ ಅವಂದ ಹಳೇ ಮೂವೀಸ್ ಎಲ್ಲ ಸೂಪರ್ ಸುದೀಪ್ ಅವರ್ದನು.
ಹ.
ಮಾಣಿಕ್ಯ. ಎಲ್ಲ ಚೆನ್ನಾಗೈತ.
ಹಳೆ ಮೂವಿಸ್ ಎಲ್ಲ ಚೆನ್ನಾಗಿದಾವ ಈಗ್ಲೇ.
ಇವಾಗ ಯಾಕೋ ಚೆನ್ನಾಗ್ ಮಾಡ್ತಿಲ್ಲ.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
ಮೂವಿಸ್ ಕಡಿಮೆ ಬರ್ತಾರವು ಯಾವು ಇಷ್ಟ ಆಗ್ತ ಇಲ್ಲ.
ಹ್ಮ.
ಹ್ಮ್ ಸರಿ ರಿ.
ಹಾ ಸರಿ ಬಾಯ್.
ಹ್ಮ್ ಬಾಯ್.